ಹೇಳಿ
ಏನ್ ಮಾಡ್ತಿದ್ದೀರಾ.
ಸುಮ್ನೆ ಕೂತಿದ್ದೆ
ಊಟ ಆಯ್ತಾ
ಆಯ್ತು ನಿಮ್ದ ಆಯ್ತಾ
ಎಲ್ಲಾ ಆರಾಮಾ
ಆರಾಮ್ ನೀವ್ ಆರಾಮ
ಹಾ ನಾವು ಆರಾಮಾಗಿದ್ದೀವಪ್ಪ ಮತ್ತೆ ಸಮಾಚಾರ
ಈ ಹೇಳ್ಬೇಕು
ಹಾ ಏನ್ ಮಾಡ್ತಿದ್ರಿ
ಹ
ಏನ್ ಮಾಡ್ತಿದ್ರಿ
ಸುಮ್ಮ್ನೆ ಕೂತಿದೆ
ಹಾ ನಾವು ಅದೇ ಊಟ ತಿಂಡಿ ಬಂದು ಸುಮ್ಮ್ನೆ ಹ ನಡತಿದ್ದೀವಿ ನೀವು ಹಾಗೆ ಮಲ್ಕೊಬಿಡ್ತೀರಾ ಊಟ ತಿಂದ ಬಂದು
ಇಲ್ಲ ಊಟ ತಿಂದು ಬಂದು ಒ ಸ್ವಲ್ಪತ್ರ ನಡತಿವಿ
ಹಾ
ಆಮೇಲೆ
ಹ್ಮ
ಹ್ಮ ಆಮೇಲೆ ಕೂತ್ಕೋತೀವಿ ಸ್ವಲ್ಪ ಮಾತಾಡ್ತಿವಿ ಸ್ವಲ್ಪ ಆಮೇಲೆ ಏನಾದ್ ಬರೆಯೋದಿದ್ರೆ ಬರಿತೀವಿ ಸ್ವಲ್ಪ
ಹ್ಮ
ಅಷ್ಟೇ
ಹ
ನೀವು
ನವು ಅಷ್ಟ್ ನಾವು ಕುೂತ್ಕೊಳಲ್ವಾ ಬಂದಿದ ತಕ್ಷಣ ನಡೀತಿವಿ ಊಟ ತಿಿಂದ ಬಂದು ಸ್ವಲ್ಪತ್ ನಡದುು ಹಂಗೆ
ಹ್ಮ್
ಮತ್ತೆ ಏನಾದ್ರುೂ ಇದ್ರೆ ಓದ್ಕೊಳ್ತೀವಿ
ಹ್ಮ್ ಹ್ಮ್ ಅಮ್ಮ ಫೋನ್ ಮಾಡಿದ್ರಾ
ಮತ್ತೆ
ಅಮ್ಮ ಫೋನ್ ಮಾಡಿದಾ
ಹಾ ಮಾಡಿದ್ರು ಆ ಹೌದು ನೀವು ಕ್ರಿಕೆಟ್ ನೋಡ್ತೀರಾ
ಹಾ ನೋಡ್ತೀವಿ
ಹಾ
ಹ ಕ್ರೀಡಾಪಟು ಎಲ್ಲ ನೋಡ್ತೀವಿ ನ
ಹಾ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೀವು
ನಾವ್ ಯಾರಿಗೂ ಮಾಡೋದಿಲ್ಲ
ಹ್ಮ
ಸುಮ್ಮ್ ನೋಡೋದ ಅಷ್ಟೇ ಎಲ್ಲಾನು
ಯಾರಿಗೋಸ್ಕರ ನೋಡ್ತಿವಿ ಹಂಗಾದ್ರೆ
ಯಾರಿಗೋಸ್ಕರ ನೋಡೋದಿಲ್ಲ ಸುಮ್ನೆ ನೋಡೋದಷ್ಟೆ
ಯಾರಗ್ ಸಪೋರ್ಟ್ ಮಾಡ್ತೀರಾ ಯಾರಿಗೆ ನೀವು ಇ ಮಾಡ್ತೀರಾ
ನಾನ ಯಾರಗೂ ಹ ಹ್ಮ ನನ್ ಯಾರಿಗೂ ಮಾಡಲ್ಲ ಹ್ಮ್
ಮತ್ತೆ ಎಕ್ಸಾಮ್ಸ್ ನ ಇದು ನಡೀತ ಪರೀಕ್ಷೆ ನಡೀತಿದೆ ನಿಮಗೆ
ಹಾ ಪರೀಕ್ಷೆ ನಡೀತಿದೆ
ಎಷ್ಟು ಆಯ್ತು ನಿಮ್ಗೆ ಪರೀಕ್ಷೆಗಳು
ಐದು ಇದ್ದಾವೆ ನಿಮಗೆ
ನಮಗೂ ನಾಲ್ಕ ಇದಾವೆ ಪರೀಕ್ಷೆಗಳು
ಹ ಮಲೆಗಲ್ವಾ ನೀವು
ನಾವ ಮಲ್ಲಿ
ಹ್ಮ್
ಇನ್ನು ಲೇಟ್ ಮಾಡ್ಕೋದು ನಾವು ನಮ್ಗ ಮುದ್ದೆ ಸಾರು ಅನ್ನ ಇದೆಲ್ಲಾ ಕೊಟ್ಟಿದ್ರು ನಿಮ್ಗೆ ಮುದ್ದೆ ಸಾರು ಅನ್ನ ಮಜ್ಜಿಗೆ ನಿಮ್ಗೆ ಏನ್ ಕೊಟ್ಟಿದ್ರು
ನಮ್ಗೆ ನಮ್ಗೂ ಮುದ್ದೆ ಸಾರು ಅನ್ನ
ಹಾ
ಇು
ಹಾ
ಹ
ಮತ್ತೆ
ಹೇಳ್ಬೇಕು ನೀವೇ ನಿಮ್ಗೆ ಯಾವ ಪಾಠ ಇಷ್ಟ ನಿಮ್ಗೆ
ಹ
ಯಾವ ಪಾಠಗಳು ಅಂದ್ರೆ ಇಷ್ಟ
ಯಾವ್ದ ಪಾಠ ಅಂದ್ರನೆ ಇಷ್ಟ ಗಣಿತ ಅಂದ್ರೆ ಇಷ್ಟ ನಂಗೆ
ಹೌದಾ ನಲ್ಲ ನೀವು್ ಗಣಿತದಲ್ಲಿ ಜಾಸ್ತಿ ಚುರುಕಿರ್ತೀರಾ
ನಾ ಆ ಏನು
ಜಾಸ್ತಿ ಇದಿರ್ತೀರಾ ಅುಲ್ಲು
ಹ್ಮ ಚುರುಕ್ಿದ್ದೀವಿ ಸ್ವಲ್ಪ ಅಷ್ಟೆ ಅಂದ್ರೆ ನನ್ಗೆ ತುಂಬಾ ಇಷ್ಟವಾಗಿರ ವಿಷಯ ಅಂದ್ರೆ ಅದೇ.
ಹ್ಮ್ಮ್ ಗಣಿತಾ. ನಿಮ್ಗೆ ಫಿಸಿಕ್ಸ್ ಇಷ್ಟ ಆಗಲ್ವಾ.
ಹ್ಮ್ಮ. ನನ್ಗೆ ಇಷ್ಟ ನಂಗೆಲ್ಲಾನು ಇಷ್ಟಾನೇ. ಓದು ಅಂತ ಅಂದ್ರೆ ತುಂಬಾ ಇಷ್ಟ ನಂಗೆ ಹ್ಮ್.
ಹಂಗ ಅದು ನನ್ಗ್ ಆತರ ಏನು ಇಷ್ಟ ಆಗಲ್ಲಪ್ಪ.
ಹ್ಮ್ಮ್ ತಿನ್ನೋದಂದ್ರೆ ಇಷ್ಟ ನಿಮ್ಗೆ ಏನ್ ತಿಂಡಿ ಅಂದ್ರೆ ಇಷ್ಟ ನಿಂಗೆ.
ಹಾ ಹಾ. ಚಿಕನ್ ಅಂದ್ರೆದು ಜಾಸ್ತಿ ಇಷ್ಟ ನನ್ಗೆ.
ಕೋಳಿ ಅಂದ್ರೆ ಇಷ್ಟಾನ ನಿಂಗೆ.
ಹೌದು ಕಂಚಾರು ಮೂರ್ತಿ.
ಹ್ಮ್.
ನಿಮ್ಗೆ ಅದು ಇಷ್ಟ ಆಗಲ್ವಾ ನಿಮ್ಗೆ.
ನಮ್ಗೆ ಅಂತ ಸಸಿಹಾರಿ ಅಂದ್ರುನು ಇಷ್ಟ ಮಾಂಸ. ಸಾರಿ ಅಂದ್ರೂ ಇಷ್ಟು ಎರಡು ಚೆನ್ನಾಗಿ ತಿಂತೀನಿ ನಾನು ಹ್ಮ್. ಸ ಮಾಂಸಾಹಾರಿ ಅಂದ್ರೆ ತುಂಬಾ ಇಷ್ಟ ಬಿಡು ಹ್ಮ.
ಮಾಂಸ ಹಾರದಲ್ಲಿ ಯಾವು್ದು ಎಷ್ಟು.
ಮಾಂಸಾಹಾರಿಯಲ್ಲಿ. ತುಂಬಾ ಬಿರಿಯಾನಿ ಅಂದ್ರೆ ಇಷ್ಟ ನಂಗೆ ಹ್ಮ್.
ಹ್ಮ್. ಹೇಳಿ ಮುಂದುವಸಿ.
ಹ ನೀನೇ ಹೇಳ್ಬೇಕು.
ಅಲ್ಲ ಮುಂದುವರ್ತೀವಿ ಅದೊಂದೇ ಇಷ್ಟನ ನಿಮ್ಗೆ ಮಾಂಸಹಾರ. ಅದು ಒಂದೇನ ಇಷ್ಟ ನಿಂಗೆ ಮಾಂಸಾಹಾರದಲ್ಲಿ.
ಹ್ಮ್ ಎಲ್ಲಾನು ಇಷ್ಟಾನನೆ ನಂಗೆ ಅದು ರೆಡ್ ರೆಡ್ಗ್ ಬರುತ್ ಅಲ್ವಾ ಇದು ಒಂದು ಕಡೆ. ಕೆಂಪು ಕೆಂಪು ಬರುತ್ತಲ್ವಾ ಅದ್ರ ಇಷ್ಟ.
ಹೌದಾ ಸರಿ ಬಿಡಿ ಹಾಗಾದ್ರೆ. ಮತ್ತೆ ನೀವು ನಾಟ್ಯ ಮಾಡ್ತೀರಾ ನಾಟ್ಯ ಇರುತ್ತಾ.
ನಂಗೆ ನಾಟ್ಯನುೂ ಬರುತ್ತೆ ಹಾಡಕೂ ಬರುತ್ತೆ.
ಹೌದ ಒಂದ್ ಹಾಡ್ ಹೇಳಿದ ನನ್ಗೋಸ್ಕರ.
ಹಂಗೆ ಇವಾಗ ಗಂಟ್ಲು ಕೆಟ್ಟ ಹೋಗಿದೆ.
ಇರ್ಲಿ ಪರವಾಗಿಲ್ಲ ಅದೇ ಗಂಟಿನ ನನ್ ಕೇಳ. ಇಲ್ಲ ಇಲ್ಲ ಅದೇ ಗಂಟ್ಲನೆ ನಾನು ಗಂಟ್ಲ ಸ್ವಲ್ಪ ಕೇಳ್ಸ್ಕೋಬೇಕು ಹೇಳ್ತೀರಾ. ದಯವಿಟ್ಟ ದಯವಿಟ್ಟು ಹೇಳಿ ಸ್ವಲ್ಪ. ಯಾವ್ದಾದ ಯಾವ್ದಾದ ಯಾವ್ದಾದ್ರೂ ಸರಿ. ಯಾವದಾದ್ರೂ ಸರಿ.
ಯಾವ್ದಾದರು ಸರಿ ಅಂದ್ರಿ ಹೇಳಿ ಯಾವ್ದ್ ಹೇಳ್ಬೇಕು ನಿಮ್ ಯಾವ ನೀವು ಹೇಳಿ ನಾನ ಅದನ್ನ ಕಂಟನ್ಯೂ ಮಾಡ್ತಿ-
ನೀವು ಕನ್ನಡ ಹಾಡುಗಳನ್ನು ಹಾಡಿ. ದಯಾಬಿಟು ಹಾಡಿ
ಯಾವ್ದ್ ಹೇಳ್ಬೋದು ಇರಿ ನೆನ್ಪ ನೆನ್ಪ ಭಾವಗೀತೆ ಹೇಳ್ಬೋದಾ.
ಹಾ ಯಾವ್ದಾದ್ರರು ಹೇಳಿ ನಿಮಗ್ ಬಿಟ್ಟಿರದದು.
ಆಮೇಲ್ ನಾನ್ ನಿಲ್ಸಾದ್ಮೇಲೆ ನೀವ್ ಹೇಳ್ತೀರಾ.
ಹಾ ನಾನೇ ಹೇಳ್ತೀನಿ ಇಲ್ಲ ಇಲ್ಲ ನೀವು. ನೀವು ಹೇಳಿದ್ದು ತಾನೆ ನನ್ನ ನಾಟ್ಯನು ಮಾಡ್ತೀನಿ ಹಾಡು ಹಾಡ್ತೀನಿ ಅಂತ ಸೊ ನನ್ನ ಹಾಡು ಹಾಡಲ್ಲ. ನೀ ಹೇಳಿ ಫಸ್ಟ್ ನಾನನ್ ಮತ್ತೆ ಹೇಳ್ತೀನಿ ನಿಮಗೆ.
ಅಯ್ಯೋ ಈ ತರ ಆಗ್ಬಾರದಿ ಇತ್ತು.
ಹಾ ಹೇಳಿ.
ತಿಿಲ್ಲವೇ
ಹೇಳಿ ನೀವು ನಿಂಗೆ ಬರುತ್ತೆ ನೀವೇ ಹೇಳ್ದಿರುತಾನೆ ಇವಾಗ ನೀವೇ ಹಾಡ್ಬೇಕು ಹೇಳಿ
ಏ ನೆನಪ ಮಾಡ್ಕೋತೀನಿ ಒಂದ್ ನಿಮಿಷ ಇರಿ ಹ್ಮ ಹ್ಮ್ ಧರಣಿ ಮಂಡಲ ಮತ್ತದೊಳಗೆ
ಹಾ ಮತ್ತೆ
ಮೇರಿಯುತಿಯ ಕರ್ನಾಟ ದೇಶಳಿ ರುವಳಂ ಹ್ಮ ಕಣ ಅಷ್ಟೇ ಮಾಡದು ನಂಗೆ
ಹೌದಾ ತುಂಬಾ ಚೆನ್ನಾಗಿತ್ತು
ಭಗವಂತನೆಂಬ ಪುಣ್ಯಕೋಟಿಯ ಕಥೆಯದು
ಧನ್ಯವಾದಗಳು ನಿಮಗೆ ತುಂಬಾ ಚೆನ್ನಾಗ ತುಂಬಾ ಚೆನ್ನಾಗ್ ಆಡದ್ರಿ ಇಲ್ಲ ನಮ್ಗೆ ಬರೋದಿಲ್ಲ
ಹೊಡಿತೀನಿ ಬಂದ ಅಲ್ಲಿಗೆ
ನಿಜಾಗಲೂ ಬರೋದಿಲ್ಲ ಹೇಳಿ ಮತ್ತೆ ಓದ್ಕೊಳ್ತಿದ್ದೀರಾ ನೀವ್ ಇವಾಗ ಓದ್ಕೊಳ್ತಿದ್ದೀರಾ ನೀವ್ ಇವಾಗ
ಏನಿಲ್ಲ ಸ್ವಲ್ಪ ಹ್ಮ ಅೆ ಇದೀನಿ ಸುಮ್ನೆ ನೀವು್ ಓದ್ದಿರಾ
ಹಾ ನಿಮ್ಗೆ ಏನಾದ ನನ್ನಿಂದ ಇದ ಆಯ್ತಾ
ಹಾ
ನನ್ನಿಂದ ಏನಾದ್ರುೂ ತಪ್ಪಐ್ತೆ ನಿಮ್ಗೆ ಮಧ್ಯೇಲ್ ಬಂದು ಏನಾದ್ೂ ನಿಮ್ಗೆ ತಲೆ ಕೇಳ್ಸತ್ ನಾ ಓದ್ತಿರೋಕ್ಕ ಹ
ಅಲ್ಲ ಈ ಸಮಯ ಓದೋ ಸಮಯ ತಾನೇ
ಹ್ಮ್ ಅದು ಬೇರೆ ವಿದ್ಯುತ್ ನಮ್ಮ ಬಳಿ ಸರಿಯಾಗಿ ಹ್ಮ
ಮತ್ತೆ ಮಲ್ಗೋತಿ ಎಕತ್ತಿಗೆ ನೀವು
ಹನ್ನೆರಡು ಗಂಟೆ ಆಗಬಹುದು ಇಲ್ಲ ಒಂದು್ ಗಂಟೆ ಆಗ್ಬಹುದು
ಹೌದಾ ಯಾಕ ಅಷ್ಟೊಂದು ಜಾಸ್ತಿ ಸಮಯ ತಗೋತೀರ ಮಲಗುವುದಕ್ಕೆ
ಓದ್ಬೇಕಲ್ವಾ
ಹಾ ಅಷ್ಟೊ ತನಕ ಓದತಿಿರ್ತೀರಾ ನೀವು
ಓದು ತಿ ತಿರ್ತಿವಿ ನಾವು
ಹೌದಾ
ಇಷ್ಟ
ಎಷ್ಟು ಮುಗಸಿದ್ರಿ ಓದಿರೋದು ನೀವು ಎಷ್ಟು ಮುಗಸಿದ್ರಿ
ಒಂದು ಭಾಗ ಮುಗಿಯಿತು ಇನ್ನೊಂದು ಭಾಗ ಇವಾಗ ಮಾಡ್ಬೇಕಕ್ ಶುರು ಮಾಡ್ಬೇಕು
ಹ್ಮ್ ಹೌದಾ
ಹ್ಮ್
ಹಾ ಇನ್ನ ಎತ್ಕೊಳ್ಳಿ ಬ ಇನ್ನ ನಾವು ಅರ್ಧ ಭಾಗ ಮುಗಸವಿ ಇ ಶುರು ಹಚ್ಕೊಳ್ಳಿ ಓದ್ಕೊೊಳ್ಳದಿಕ್ಕೆ
ಹೋಟೆಲ್ ನೀರು ಕುಡಿತೀರಾ
ನಾವ ಹ ನಾವು ಸುಮಾರು ಎರಡು ಲೀಟರ್ ಅಷ್ಟು ನೀರನ್ನು ಕುಡಿತೀವಿ
ಹ್ಮ್
ಎರಡ್ ಲೀಟರ್ ಅಷ್ಟು ನೀರನ್ನು ಕುಡಿತೀವಿ ನಾವು
ಏನ್ ಮಾಡ್ತೀರಾ ಎಷ್ಟು ಕುಡಿತೀರಾ
ಎರಡು ಲೀಟರ್ ಅಷ್ಟ್ ನೀರನ್ನು ಕುಡತೀರಿ ನೀ ನೀವು ಬೈ